ಹಲೋ
ಏಳು
ವಾಯ್ಸ ಕೇಳಿಸ್ತ ಇಲ್ವಲ್ಲಕ್ಕ
ನಮ್ ಚೆನ್ನ ಕೇಳಸ್ತದಲ್ಲಾ
ಹಾ ಈಗ್ ಬಂತು ವಾಯ್ಸ್ ಏನ್ ಮಾಡ್ತಾ ಇದ್ದರಿೀ
ತಿಂಡಿ
ತಿಂಡಿ ಆಯ್ತು ದೋಸೆ ಮಾಡಿದ್ದು ದೋಸೆಗ್ ಚಟ್ನಿ ಅದು ಹುಳಿನೇ ಬಂದಿಲ್ಲ ಸಾತ್ನ ಉಬ್ ಮಾತ್ರ ಬಂದ್ ಬಂದ್ ಸುರಿತೈತೆ
ಹ್ಮ್ಳ ದುಬರ್ದಿಯಾ ಹುಬ್ ಬಂದ್ಬಿಡ್ತ
ಅ ಹುಳಿ ಒಂದ ಪಿಂಕ ಏನ ಇಲ್ಲ ದೋಸೆನ ಸಿಸಿ ಹೊಡಿತಾವ
ಹ್ಮ್
ಉಳಿನೇ ಇಲ್ಲ ಹುಬ್ ಬಂದ ಮಾತ್ರ ಸರಿತಾಯ್ತ
ಹ್ಮ್
ಇನ್ನೇನ್ ಮಾಡ್ತಾ ಇದೀರಿ ಈಚ ಅವ್ರ ಭೂನ್
ಯಾರ ಅವರು ಸ್ಕೂಲ್ ಹೊಗಾರ್
ಮತ್ತೆ ಇವತ್ತು ಅಕೌಂಟ್ ಮಾಡ್ಸಾಕ್ ಹೋಗಬೇಕು ಅನ್ರಲ್ಲ ಅಳಕ್ಕ
ನಿನ್ನೇನೆ ಮಾಡಸಿ ಮೊನ್ನೆನೇ ಮಾಡಿಸ್ತಿ ಮಾಡ್ಸಿ ಮೂರ್ ದಿನ ಆಯ್ತು ಮಾಡಿಸತಿ
ಹ್ಮ ಮಾಡಸ ಮುಗಿತಾ ಇವನ್ಗೆ ಚಿಕ್ಕನ್ಗಿಲ್ಲ
ಅವನ್ಗಿಲ್ಲ ಅವನ್ಗ ಇವನ್ನಗುವೆ ತೋರ್ಸು ಮೇಲಿ ಅಂತ ಅಕೌಂಟ್ ಮಾಡೋದು
ಹ್ಮ್
ನಾ ಈಗ ಅವರು ಸ್ಕೂಲಲ್ಲಿ ಮಾಡ್ಸಿ ಆತಕ್ಕುವೇ ಸ್ಕಾಲರ್ಶಿಪ್ ಬಂದ್ರು ಹೇಳಕ್ಕ ಆಗಲ್ಲ
ಹ್ಮ್ ಜಾಯಿಂಟ್ ಅಕೌಂಟ್ ಮಾಡ್ಕೊಂಡಿದರಿ
ಹ್ಮ ಜಾಯಿಂಟ್ ಅಕೌಂಟ್ ಅದ್ನ ಹನ್ನೆರಡು ಫಾರಂ್ ಈಸಿ ಅದ್ನ ಬರ್ಸಿ
ಅದಕ್ಕೆ ಅದಕ್ಕೆ ನಂ ಬ್ಯಾಂಕ್ ಹೋಗಕ್ಕ ಆಗಲ್ಲ ಈಗ
ಗಸೇ ಆ ಬಾರವರು ಏನ್ ಮಾಡ್ರು ನಮ್ ಗಂಡ ಕೆಲ್ಸ ಏನಕ್ಸೋರು ಅ ನಿಮ್ಮನ್ಸ ನಪ್ಪುಟ್ನ
ಹ್ಮ್
ಆಗ ಅವರು ಬ್ಯಾಂಕ್ನವರು ಅಕೌಂಟ್ ಮಾಡವ
ಹ್ಮ್
ಹತ್ತು ವರ್ಷ ಮೇಲ ಸೈನ್ ಹಾಕ್ಬೇಕಾಗಿರೋದು ಹುಡ್ಗರು ಈಗ ಹತ್ತು ವರ್ಷ ಒಳಗೆ ಈಗಿನವರ್ಗ ನೀವೇ ಹಾಕ್ಕೋ ಅಂದಬಿಟ್ಟು ಅದೊಂದ್ ಫಾರಂ ವೇಸ್ಟ್ ಮಾಡ್ಸ್ತ ಮ ಇ
ಈಗ ಕೆ ವೈ ಸಿ ಮಾಡ್ಸಕೆ ಅದು ಬ್ಲ್ಯಾಕ್ ತಗ್ಸಕ್ ಹೋದ್ರಿ ಅದ ತಲೆ ಕೆಡಿಸತಾರೆ ಅದಕ್ಕೆ ಹೋಗಕ್ ಆಗಲ್ಲ ಅಂತ ಹರೋದು
ಕೆ ವಯ್ಸಿ ಫಾರಮ್ ಕೊಡ್ತಾರೆ ರೆಸಿ ಬರ್ಸ್ ಕೊಡ್ಬೇಕು
ಕೆವೈ ಶಿಫಾರಂ ಆ ಮೇಲೆ ಲ್ಲಾಕ್ ತಕ್ಸಕೆ ಅದು ಎರಡ್ ಮೂರ್ ಫಾರಮು ಅಯ್ಯೋ ತಾಲಕ ಎಟ್ಟೋಯ್ತದೆ ನನ್ಗಂತೂ ಬ್ಯಾಂಕ್ಸ
ಒಂಬತ್ ಗಂಟೆಗೆ ಹೋದ್ರ ಬೀರ್ನ್ ಮಾಡ್ಸ್ಕೊ ಬರ್ಬೋದು
ಹಂಗೆ ಮಾಡ್ಬೇಕು ಈಗ ಬೇ ಬೇಗ ಹೋಗ್ಬೇಕು ಹೊತೆಗೆ
ಹ್ಮ ಒಂಬತ್ ಗಂಟೆಗೆ ಹೋಗ್ರ ಮಾರ್ಸ್ಕೊಂಡು ಬರ್ಬೋದು ಆ ವತ್ ಗಂಟಾ ಹನ್ನೊಂದು ಗಂಟ ಮೇಲೆ ಹಯ್ತೀನಿ ಅಂದ್ರೆ ಲೇಟಿಗೆ
ಆಗದೇ ಇಲ್ಲಲ್ಲಿ ನಾನು ಆಕಾಶ ಕರ್ಕ ಹೋಗ್ಬೇಕು ನನ್ಗಂತು ಫಾರಮ್ ಫಿಲ್ಅಪ್ ಮಾಡದಂದು ನನ್ಗ್ ಗೊತ್ತೇ ಇಲ್ಲ ನನ್ಗ.
ಅಲ್ಲಿ ಬರಿಯವರಿರಲ್ಲ.
ಇಲ್ಲ ನೆಂಜನ್ಗುಡ್ಲಲ್ಲಿ ಇದರು ಹುಸುತ್ತೂರ್ಲೆನ ಅವರ ಬರಸ್ಕೊಬ ಬಿಡ್ಬೋದು. ನೆಂಜನ್ ಕೂಡ್ಲಿಲ್ಲ.
ಬುಡಲೇ ನಾಜನ್ ಗೂಡಕಂಟ್ರ ಯಾವ್ದ.
ಎಸ್ ಬಿ ಐ ಎ.
ಎಸ್ ಬಿ ಐ ಅತ್ತ ಇಲ್ಲೆ ಮಾಡ್ಸಕಬುಡೆ ಸುತ್ತರಲ್ಲಿ.
ಟ್ರಾನ್ಸ್ಫರ್ ಮಾಡ್ಸ್ಕೋಬೇಕು.
ಇದ್ಕ.
ಹ್ಮ್ ಕೇಳ್ತೀನಿ ಅದ್ನು ಅತಾಗ ಸುಮ್ನಾ ಅಲ್ ಗಲ್ ಗಲ್ ನಂಜನ್ ಗುಡ್ಗ ನು. ಹಾ
ಹದ್ನಾರಲ್ಲೇ ಮಾಡ್ಸ್ಕಳೆ.
ಇಮ್ಮ ಅವಲ್ಲ ಬ್ಯಾಂಕು ಗೌರ್ಮೆಂಟ್ ಅಂತೆ ಚೆನ್ನಾಗ ಐತೆಂತೆ ಕೆನರಾ ಬ್ಯಾಂಕು. ಆದ್ರೆ ಆ ಈಗ ನಾನು ಹೆಂಗಿದ್ರು ಭಾಗ್ಯಲಕ್ಷ್ಮಿ ಬಂಡದು ದುಡ್ ಮಾಡ್ಸಕೆ ಅದೇ ಹಾಕೊಂಡ್ ಕೊಟ್ಟಿರೋದು. ಯಾವ್ದು ಮಾಮೂಲಿ ಫಸ್ಟ್ ಈಗ ಎಸ್ ಬಿ ಐಲ್ ಐತಲ್ಲಾ ಆ ಹಾಕೊಂಟು. ರನ್ನಿಂಗ್ ಮಾಡಿಸ್ಬೇಕು ಅ ದುಡ್ಡು ಬರ್ಬೇಕು ಅಂದ್ರೆ ನಂಗ ಅದಕ ಆದಗ ಇದೊಂದ್ ಸಲ್ ಇದೊಂದ್ ಸಲ ಏನ ಮಾಡೋದತ್ತ ಅದನೇ ರನ್ನಿಂಗ್ ಮಾಡ್ಸ್ಬಿಡಮ್ಮ್ ಅಂತ ಈಗ ಅದು ತಲೆಗ ಉಳ್ದಿದ್ದು ಇಲ್ಲಾಂದ್ರೆ ನಾನ ಇಲ್ಲೇ ಹೋಗಿ ಇನೊಂದ್ ಎರಡ್ ದಿನ ಮಾಡ್ಸಮ್ಮ ಅಂತೀರಿ ಸುಮ್ನೆ ಅದನ್ನು ಮಾಡಸ್ ಇದ್ ಮಾಡ್ಸ್ಕೊಂಡ್ ಎರಡ್ ಎತ್ತಕ್ ಎತ್ತಕ್ ಅದನೇ ಮಾಡ್ಸಮ್ಮ ಅಂತ ಈಗ ಪ್ಲಾನ್ ಮಾಡ್ಕೊಂಡಿನಿ. ಅತಾಗ ಆಕಾಶನ್ ಕರ್ಕೋ ಹೋಗ್ಬೇಕು ಈಗ ರಜೆ ಯಾವತ್ತು ಅಂತ ಕೇಳ್ತೀನಿ ನನ್
ನಾಮ ಹಾಕೊಟಲ್ಯ ಅವ್ರಲ್ಲ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದ್
ಆಕಶನ ಅದೇನೋ ಫಾರಂ ಫಿಲ್ಅಪ್ ಮಾಡೋದು ಅಷ್ಟು ನನ್ಗ್ ಗೊತ್ತಿಲ್ಲ. ಅದಕ್ಕೆ ಆಕಾಶನ್ ಕರ್ಕೋಗಮ್ಮ ಅಂತ ಅವ್ ನೀನ್ ನೋಡ್ತೀನಿ. ಮಸ್ತ್ ಅಂದ ಒಂದ್ ದಿನ ಪೂರ್ತಿ ಅದೇ ನಾಷ್ಟ ಐತೆ. ಅದ್ನ್ನ ಫಸ್ಟ್ ಹೋಗಿ ಲಾಕ್ ತಕ್ಸಿ ಆ ಪಾಸ್ಬುಕ್ ಮಾತ್ರ ಚಿಂದಿ ಚಿತ್ರಾನ್ನ ಆಗದ ಅದ ಎಲ್ಬೋದರ ಅದನವೇ.
ಮುಕೊಂಡಿ ಇಲ್ವಾ.
ಎಲ್ಲ ಅರ್ದೋಗಿ ಚಿಂದ ಚಿತ್ರನ್ನ ಹಾಕದ ಎಲ್ಲಾ ಕೊಳ ಮೆತ್ಕೊಂಡು. ಎಂಟ್ರಿನೇ ಆಗಲ್ಲ ಎಂಟ್ರಿಗೆ ತಕಳಲ್ಲ ಆ ಬುಕ.
ಹ್ಮ್
ಹಂಗ ಐತೆ ಈಗ ಹೊಸ ಬುಕ್ ಇಸ್ಕೊಬೇಕು ಕೊಟ್ಟ ಕೊಡ್ತಾರ.
ಮಸ ಬುಕ್ಕ ತಾಕೋ ಕೊಟ್ರ ಅಲಿ ಕೊಡ್ತಾರ ಕೊಟ್ಬಿಟ್ಟು ಈಗ ಯಾವ ದುಡ್ ಬಂದಿರೋದನ್ನೇ ಪುನಃ ಎಲ್ ಆ ಬುಕ್ ಎಂಟ್ರಿ ಮಾಡ್ಕೊಡ್ತಾರ.
ಹ್ಮ್ ನಾನ್ ಕೇಳ್ತಿರೋದು ಈ ಬುಕ್ ಈ ಬುಕಲಿ ಆಳೆಗಳು ಮಸ್ತ ಅಂದರಿ ಅವೆೇ. ಎರಡೇ ಆಳೆ ಎಂಟ್ರಿ ಮಾಡಿರೋದು.
ಹಳೇದಾಗ್ಬುಟ್ಟದ ಅಂತ ಹೊಸಾದ್ ಕೊಡಿ ಅಂದ್ರ ಕೊಡ್ತಾರ. ಹಾಳಾಗದ ಅಂದ್ರ ಕೊಡದಣ ಮಾಡಡೀರಿ.
ಅದೇ ಕೇಳ್ತೀನಿ ಕೇಳ್ಬಿಟ್ಟು ಅದನ್ನ. ಬುಕ್ ಎಲ್ಲಾ ಹಳೆದಾಗಿ ಎಲ್ಲಾ ಬಣ್ಣ ಮೆತ್ಕೊಂಡು. ಅರ್ದೆ ಹೋಗೋದೆ ಎಂಟ್ರಿ ಸುತ್ತೂಲಿ ಎಂಟ್ರಿಗೆ ತಕಲ್ದೆೇ ಹೋಯ್ತು ಒಳಗಡೆಗ.
ಹ್ಮ್
ಈ ತಗಲ್ಲೆ ಇಲ್ಲ ಹಿಂದಕೆ ರಿವರ್ಸ್ ಹೊಡ್ದ ಬಿಡ್ತು ಅತ್ತಗೆ.
ಹ್ಮ್ ಅಷ್ಟ ಹಳೆದಾಗಂಟ್ ಮಾಡಿಕಂಡಿದೀ ಎಲ್ಲಾ.
ಐ ನನ್ ಥ್ಯಾಂಕ್ ಯು ಹೋಗಿಲ್ಲ ಕಾಲರ್ಶಿಪ್ ದುಡ್ಡು ದು ಅನ್ನೋದೇ ಬಂದಿಲ್ಲ ನನ್ಗ ಅದ ಯಾವಾಗೂ ಒಂದ್ಸಲದೇನಕ್ಕೆ ಲಾಕ್ ತಗಸಿ ಅಂತ ಅಂದಿದಕ್ಕ ಸ್ಕೂಲಲ್ಲಿ ಹೋಗಿ ಲಾಕ್ ತಗಸ್ತಿ. ಅದು ಒಂಬತ್ತನೇ ಕ್ಲಾಸ್ಲ್ಲೇ ಹತ್ತನೇ ಕ್ಲಾಸ್ಲ್ಲೇ ಹೋಗಿದ್ದು ಹೋಗಿಲ್ಲ ಒತ್ತು ಕ್ಲಸ್ನ ಹೋಗಿ ಲಾಕ್ ತೆಗ್ಸಿಡ್ನ ಅದ ಯಾವ್ದೋ ಒಂದ್ಏಳ್ನೂರು ರೂಪಾಯೇನ ಬಂದಿತು. ನಂದು ಪಷ್ಟೇ ಒಂದ್ ಇನ್ನೂರು ಮುನ್ನೂರು ಇತ್ತು ಎರಡು ಸರಿ ಒಂಬೈನೂರು ರೂಪಾಯಿ ಬಂದಿದ್ದು. ಆಗ ಒಂದ್ ಏಳ್ನೂರ ಅದ ಎಷ್ಟ ತಕೊಂಡ್ ಇನ್ನೊಂದ್ ನೂರು ಇನ್ನೂರ್ ಬಿಟ್ಬುಡ್ ಬಂದಿದ್ದು ಅಲ್ಲಿಯ ಈಗ ಅದು ಇಲ್ಲ ಎಲ್ಲ ಲಾಕ್ ಆಗಿ ಸ್ವಲ್ಪ ಸ್ವಲ್ಪ ದಿನಕ್ಕೂ ಲಾಕ್ ಆಯ್ತದ. ಅದ್ಲಗಳದರ್ಗೂ ಅವಕ್ಕ
ಓಪನ್ ಮಾಡಿ ಕಾಕಾ ದುಡ್ಡು ಕಟ್ಬೇಕ ಇನ್ನ?
ಹ್ಮ ಕಟ್ಬೇಕು ನಾವು ನೂರು ರೂಪಾಯಿ ಕೊಟ್ಬಿಟ್ಟು ನೂರು ರೂಪಾಯಿ ಹಿಂದಕ್ಕೆ ತಗೊಂಡಿದ್ನಿ. ಈ ಸುತ್ತೂರಲ್ಲಿ ಐನೂರು ರೂಪಾಯಿ ಕೊಟ್ಟ ಬಿಟ್ಟೂ ಹಿಂದಕ್ಕ ತಕಲ್ಲಿ ಅಂತಾರ ಅಲ್ಲಿ ನೂರು ರೂಪಾಯಿ ಕಟ್ಬಿಟ್ಟು ನೂರು ರೂಪಾಯಿ ತಗೊಂಡಿದ್ನಿ.
ಹ್ಮ್. ಅಲ್ಲೆ ಹ ಮಾಡ ಹ್ಮ್.
ಹೋಗಿ ಅದ್ನ ಲಾಕ್ ಫಸ್ಟು ಅದ್ನಲ್ಲ ಲಾಕ್ ತಗಸ್ಬೇಕು ಬೇರೆ ಬುಕ್ ಇಸ್ಕೊಂಡು ಅದ್ನ್ ಲಾಕ್ ತಗ್ಸಿ ಅದಕ್ಕ ಕೆ ವೈ ಸಿ ಮಾಡಿ ಕೆ ವೈ ಸಿ ಅಂತ ಈಗ ಎಲ್ಲಾರ್ಗೂ ಕಂಪಲ್ಸರಿ ಮಾಡಸ್ಲೇಬೇಕಂತ ಕೆ ವೈ ಸಿ ನ ಅದ ಕೆ ವೈ ಸಿ ಮಾಡಸಿ ಆಮೇಲೆ ಎ ಟಿ ಎಮ್ಗೆ ಅಪ್ಲೈ ಮಾಡಿ ಅಯ್ಯೋ
ಹಾ ಹಿಂಗಾತ ಅಂತ ಎಲ್ಲಿಗೋ ಹೋಗಿದನು.
ಕೆಲ್ಸಕ್ ಹೋಗಿದ್ದಾನ ಅಂತ ಹೇಳ್ತಾನ.
ಇಲ್ಲಿ ಇಲ್ಲಿಗೆ ಹೋತಿವಿ ಚಾಮುಂಡಿ ಬೆಟ್ಟೆಕ ಕಾಣಂತಿದರಂತಲ್ಲ.
ಗೊತ್ತಿಲ್ಲ ಅಕ್ಕ ಅವ್ರ ನಂಗ ಎನು ಕಾಸಕ್ ಹೋಗಿನಿ ಅಂತಿದ್ದೆ.
ಹ್ಮ.
ಈಗ ಅದೊಂದ ಮಾಡ್ಸ್ಬೇಕು ಈಗ ಬಿಡತ್ತಗ ನಾನು ಏ ಇನ್ನು ಭಾಗಲಕ್ಷ್ಮಿ ದುಡ್ಡು ಬದಲಾ ಏನು ಬದಲಾ ಇನ್ನ ನನಕ್ಕೆ ಬಿಡೋ ತೊಗೊಂಡ ಬಿಟ್ಟು ನಾನು ಅದ್ನೆಲ್ಲಿ ಹಾಕನೆ ಮಾಡ್ಸ್ಬ ಬಿಡಮ್ಮ ಅಂದಕೊಂಡಿದ್ದಿ. ಆವ ಆಕ್ಕನ್ ಕೇಳದಕ್ ಅದಕ್ ಬರಲ್ಲ ನಾನ್ ಮಾಡ್ಸ್ಕ ಕೊಡ್ತೀನಿ ಅಂತ ಅಂದಲಂತಲ್ಲ. ನೀನ್ ಮಾಡ್ಸ್ಕ ಕೊಡ್ತೀನಿ ಅಂದ್ಮೇಲ ಮಾಡಸ್ಕೊಡ್ತಾರ ಅದಾಗ ಎ ಲಾಕ್ ತೆಗಿಸಲೇಬೇಕು ಹೋಗಿ
ಈ ಅವರೆಲ್ಲವೇ ಇವತ್ತು ಆಶಾಡ್ ಶುಕ್ರವಾರ ಅಲ್ವಾ?
ಹ್ಮ್.
ಚಾಮುಂಡಿ ಬೆಟ್ಟಕ್ಕ ಹೋತಿನಿ ಅಂತಿದ್ದಿ ಅಂತ್ಲಾ
ಹ್ಮ್ ಹೋಗ್ಬೇಕು ನಾವು ಅಂತನೀ ಆದ್ರ ಆಗಲಲ್ಲ. ಯಾರು ಕರ್ಕೋಗೋರು ಇಲ್ಲ ಏನಕ್ಕೂ ಇಲ್ಲ.
ಜನ ಜಾಸ್ತಿ
ಜನ ಜಾಸ್ತಿ ಶುಕ್ರವಾರ ಮಾಮೂಲಿ ದಿನಗಳಲ್ಲಿ ಇರ್ತಾರೆ ಬಟ್ ಅಷ್ಟೊಂದ್ ಇರಲ್ವಲ್ಲ.
ಬಟ್ ಮಾತ್ರ
ಇವತ್ತ ಹೆವಿ ರಶು ಇನ್ನು ಎರಡನೇ ಆಷಾಢ ಮೂರ್ನೇ ಆಷಾಢಕ ಅಂದ್ರೆ ಕಾಲ ಹಾಕಕೆ ಆಗಲ್ಲ.
ಈ ಹಿಂಗೆಲ್ಲಾ
ಅದಕ್ಕೆ ಖಾಲ ದಿನ ಬಿಡ ಆಷಾಡ್ ತಿಂಗಳಲ್ಲಿ ಯಾವತಾರ ಹೋಗಿ ಬರುನು ಅನ್ಕೊಂಡಿದ್ಡ ಮೂ ಅದ್ರಿ ಆಗ್ಲೇ ಇಲ್ಲ ನಮ್ಮವರು ಬರಲ್ಲ ಯಾರು ಬರಲ್ಲ. ಇನ್ ಇಲ್ಲಂತೂ ಬರದೇ ಇಲ್ಲ ನಾನ್ ಒಬ್ಳೇ ಹೋಗಿ ಅನ್ ಮಾಡ್ಲಿ ಹೇಳಿ ಎಲ್ಲಿಗೆ?
ೇಟ ಮಸೂರು ಬೇಟ
ಹ ನೀಮ್ ಜಗಳಾಡ್ಕ ಜಗಳಾಡ್ಕಂಡ್ ಇದ್ ಮಾಡಿದ್ರೆ ನಾಮ್ ಏನ್ ಮಾಡಮ್ಮ ಆಮೇಲೆ ಅಲ್ಲಿ?
ನಾವು ಓಬ್ಳಿ ಎಲ್ಲ ಕಲ್ಲೆ ಟಿ. ಟಿ ಮಾಡ್ಕ ಟಿ. ಟಿ ಅದ ಅಪ್ಪಾಜಿ ಓಡಸ್ತಾನಲ್ಲ ಅದು
ಯಾರ್ಯ ಹೋಗದ ಅಂತ?
ಎಲ್ಲಾರ ಎಂತ ಎಲ್ಲ ಒಂದೊಂದ್ ಸಾವಿರ ರೂಪಾಯಿ ಹಾಕಿ,
ಹ್ಮ್ ಆಮೇಲೆ.
ಹೋಗಮ್ಮ ಟಿ ಟಿ ತಕೊಂಡು ಅನ್ಕೊಂದ್ ಅಂತಿದ್ನ.
ಹ್ಮ್ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅದಕ್ಕಿಂತ.
ಟಿ. ಟಿ ಅದ ಈಗ. ಇಲ್ಲ ಈಗ ಅಪ್ಪಾಜಿ ಓಡ್ಸಕ್ ಹೋಯ್ತಾನೆಲ್ಲಾ ಆ ಟಿ. ಟಿ
ಈಗ ಓಡ್ಸಕ್ ಹೊಯ್ತಿದಾರ ಟಿ. ಟಿ. ನಾ?
ತಾಕಹೋಯ್ತನ ಬಾಡಿಗ.
ಹ್ಮ್ ಟೂರಿಸರಿಸ್ಟ್ರನ ಇಲ್ಲ ಮಾಮ್
ಹಷ್ಟ
ಹ್ಮ್
ಫಾಸ್ಟ್ ಹೋಗಿದ್ನ ಎರಡ್ ಮೂರ್ ದಿನ. ಹೋಗಿದ್ದು ನಿಮ್ಮ ಮದ್ವ ದಿನ ಬಂದ್ನಲ್ಲ
ಹ್ಞ ಎಲ್ ಎಲ್ ಎಲ್ಲಿಗೆ ಹೋಗಿದ್ದು?
ಯಾವೇ ಪ್ಲೇಸ್ ಹೋಗಿನ ಕವಾ ಗೊತ್ತಿಲ್ಲ? ಕರ್ಕೋಗಿದ್ನ ಸುಮಾರ ಇಪ್ಪತ್ತು ಸಿಟ್ ಗಂಟಲುವ
ಹ್ಮ್
ಅಪ್ಪ ಹ ಹೋಗ
ಧರ್ಮಸ್ಥಳಕ್ಕ ಹೋಗ ಪ್ಲಾನ್ ಮಾಡಿ ಧರ್ಮಸ್ಥಳ ಚೆನ್ನಾಗೈತೆ ಅಕ್ಕಪಕ್ಕ ಟ್ರೆಕ್ಕಿಂಗ್ ತರ ಐತೆ ಆದ್ರ ನಮ್ಗ್ ಗೊತ್ತೇ ಇಲ್ಲ? ಮೊಬೈಲ್ ಎಲ್ಲ ಹೊಸಿ ಒಂತೋರ್ಸಲ ಟ್ರೆಕ್ಕಿಂಗ್ ಬೆಟರ್ ತರ ಆತದು ಎಲ್ಲಾ. ಕೇಳಿ ಅಪ್ಪಾಜಿನ ಪ್ಲಾನ್ ಮಾಡ್ತಾರೆ. ಧರ್ಮಸ್ಥಳಕ್ ಹೋಗವಾ
ಧರ್ಮಸ್ಥಳಕೋ ಹೋಗಿದ್ ಬಂದಿದ್ದಾರೆಲ್ಲ?
ಎರಡ್ ಮೂರ್ ಸಲ ಹೋಗನಿ ಆದ್ರೂ ನಂಗ ಅದೇನ ಧರ್ಮಸ್ಥಳ ಅಂದ್ರ ಮಂತ್ರಾಲಯಕ್ ಹೋಗಿದ್ಮು ಧರ್ಮಸ್ಥಳಕ್ ಹೋಗಿದ್ಮ್ ಎಸ್ ಎಲ್ಲ ಹೋದ್ರರು ಧರ್ಮಸ್ಥಳ ಮಾತ್ರ. ದಿನ ತಿಂಗ್ಳ ತಿಂಗ್ಳ ಹೋಗ್ಲ ಅನ್ಸುತ್ತ ನನ್ಗ.
ಹ್ಮ್
ಅಲ್ಲಿ ಎಷ್ಟು ಚೆನ್ನಾಗ ಐತೆ ಅಂದ್ರೆ ಈಗಾಗ್ಲೇ ಮೂರ್ ಸಲ ಹೋಗಿನಿ. ಇನ್ನು ಒಂದ್ಸಲ ಇನ್ನು ಎಸ್ ಸಲ ಹೋದ್ರು ಹೋಗ್ಬೇಕು ಅನ್ಸುತ್ತ ಅಷ್ಟು ಚೆನ್ನಾಗದ
ಹಂಗಂತಿನ ಹೋಗಿದ ಬರ್ಬೋದಗಿತಿ ಎಲರುವ ಬೆಟುಕ ಹೌ
ಬೆಟ್ಟ ಏನು ಇಲ್ಲೇ ಹತ್ರ ಐತೆ ಎ ಊ ಬಸ್ಸ್ಲೂ ಹೋಗಿದ್ ಬರ್ಬೋದು. ಏ ನೀವು ಆ ಬಸ್ ಅಂದ್ರೆ ದುಡ್ಡು ಕೊಡಿ ಅಂದ್ರ ಇಲ್ಲಿ ಯಾರ ಬರೋದ ಇಲ್ಲ ಅಷ್ಟೇ ಹೋಗು ಗಾವಮೆಂಟ್ ಬಸ್ಲ್ ಹೋಯ್ತೀನಿ ಅಂತರ ಅಂತ ರ್ರಲ್ಲಿ
ಅವ್ರ ನಾವ್ ಬೇಕದ್ ತಮ್ ನಾವ್ ನಿಲ್ತ್ಕೊಂಡ ಇದ್ ಮಾಡ್ಕೋಂಗ ಹೋಗಾಗ ನಿಲ್ಸ್ಕೊಟನ ಬಸ್ ನಾಮಾ
ಬಸ್ನ ನಿಲ್ಸಲ್ಲ ಆದ್ರೂ ಈ ಕಡೆ ಇಲ್ಲೇಏನ ಬಿುಡಿ ಇಲ್ಲಿ ಒಯ್ತಾರೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅದು ದೂರ ಐತೆ ಜಾಸ್ತಿ ಹೇವಿ
ಹ್ಮ ಬೇಕಿದ್ರೆ ಅದೆ ಸಿಟ್ಲಿ.
ಸಕ್ಲೇಶಪುರುಕ್ ಕೋಗಿ.
ಹ್ಮ ಒಂದ್ ವಾರ್ ಕಂಟ ವಾಗ್ಬಕು.
ಎಸ್ಟು ಒಂದ್ ವಾರ ಸಕ್ಲೇಶಪುರುಕ್ ಕೋಗಿ. ಅಲ್ಲೂ ಸಕ್ಲೇಶಪುರ್ದಿಂದ ಡ ಡೈರೆಕ್ಟ್ ಅ ಧರ್ಮಸ್ಥಳಕ್ ಹೋಗ್ಬೋದು. ಸಕ್ಲೇಶಪುರ ಹೋಗ್ಬೇಕು ಫಸ್ಟ್ ಸಕ್ಲೇಶಪುರ ಹೋದ್ರೆ ಧರ್ಮಸ್ಥಳ ಆಮೇಲೆ ಕುಕ್ಕೆ ಸು ರಮಣ್ಯ ಸೌತಡ್ಕ ಅಕ್ಕಪಕ್ಕ ದೇವಸ್ಥಾನಗಳು ನೋಡ್ಕ ಬರ್ಬದು. ಟ್ರೆಕ್ಕಿಂಗ್ ಹಕ್ ಪಕ್ಕು ಧರ್ಮಸ್ಥಳಕ್ಕೆ ಹೋಗಿ ಚೆನ್ನಾಗಿರ್ತದೆ. ಧರ್ಮಸ್ಥಳಲ್ಲಿ ಒಂದ್ ವಾರ ಇ ದ್ರು ಏ ಇದಿಲ್ಲ ಅಷ್ಟು ಚೆನ್ನಾಗೖತೆ ಧರ್ಮಸ್ಥಳದಲ್ಲಿ. ನಾವೇ ಒನ್ ನಾಕ್ ದಿನ ಇದ್ ಮುಗ್ಸೊಸ್ಟದಗ ಫಸ್ಟ್ ಹೋಗಿದ್ದು ಅ. ಇದು ಸ್ಟೂರ್ ಅಲ್ಲೋಗಿದಿ. ಆಗ ಅಷ್ಟೊಂದ್ ನೀನ್ ತೋರ್ಸ್ಲಿಲ್ಲ ಇದ್ ಮಾಡ್ಕ ಬಂದ್ಬಿಟ್ಮು. ಇನ್ನೊಸಲ ಈ ಮನುಸ್ವಾಮಿ ನೇತ್ರಕ ದೀಪಕ ನಾವ ಹೋಗಿದ್ವಲ್ಲ.
ಹ್ಮ್
ಅವಾಗ ಒನ್ ಮೂರ್ ನಾಕ್ ದಿನ ಇನ್ನು ಎಷ್ಟು ಚೆನ್ನಾಗಿತ್ತೊ. ಅಲ್ಲಿನ್ ಬರಾಕೆ ಇಷ್ಟ ಇರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಲ್ಲಿ. ತಿರ್ಗಾ ಬಂದ್ಮು ಈ ಸಲ ಹೋಗಿದ್ಮು ಎಲ್ಲಾರ್ನೊ ಒನ್ಚೂರು ನೋಡಕ್ ಆಗ್ಲಿಲ್ಲ. ಬರೀ ದೇವಸ್ಥಾನಕ್ ಹೋದ್ರು ಬಂದ್ಬುಟ್ರು ನಾನ್ ಬೇರೆ ಅಲ್ಲೇ ನೀರ್ವಕೊಬಟ್ಟಿ ಬಂದ್ಬಿಟ್ಟಿ ಇತ್ತಗ.
ಹ್ಮ್ ನಾಮೂ ಹೋಗೇ ಇಲ್ಲ ಬ.
ನಾನೆ ಸಿಗಂದುರು ಚೆನ್ನಾಗೈತೆ. ಸಿಗಂದೂರ್ ಚೌಡೇಶ್ವರಿ. ಈಗ ಬ್ರಿಡ್ಜ್ ಕಟ್ಟವ್ರೆ ಮೊದ್ಲು ಬ್ರಿಡ್ಜೇ ಇರ್ಲಿಲ್ಲ ದೋಣಿಲ ಹೋಗ್ಬೇಕಾಗಿ ಎಷ್ಟು ಚೆನ್ನಾಗಿತ್ತ ದೋಣಿಲಿ .
ಹ್ಮ್ ಹ್ಮ್.